ಹಲೋ ಹಾ ಬರ್ತಿದೆ ಮಸ್ ಜೂರ
ಏನಲ್ಲಾ ಇದೆ ಅಂದಿಲ್ಲ ಗ್ರೌಂಡ್ ಹೋಗಿದ್ದೀನಿ ನಮ್ಮ ಫ್ರೆಂಡ್ ಜ್ಯೋತಿ ಮತ್ತೆ ತ ಒ ಜಸತಿಲ್ಲ ಅಂತ ಪಾ ಬಜಾರ
ಅಂದ್ರೆ ಮತ್ತೆ ಮದ ಫಸ್ಟ್ ಮತ್ತೆ ಮೊದ್ಲಿಂದ ಕಾಲ್ ಫೋನ್ ಮಾಡಿದಾಗ ಮತ್ತೆ ಮೊದ್ಲಿಂದ ಮಾತಾಡತಾರ ಮಾತಾಡ್ಬೇಕು ಅದಕ್ಕೆ ಅಂತ ನಾನ ಆತರ ಅಂದ್ಕೊಂಡಿ
ಇಲ್ಲಾ ನಡತಿದ್ದ ಅದ ಕಡಿ ಆಪಲ್ಲ ಹಾಕೋ್ರಿ ಹೆಂಗಾರ ಹಾಕ್ತಾರೆ ಅಮಂಂಡ ಹ
ಹಂಗಗೆ ಏನೋ ಕರೆಕ್ಟ್ ಆಗಿ ಗೊತ್ತಿಲ್ಲ ನನ್ ಫ್ರೆಂಡ್ ಹೇಳಿದ್ಲು ಅದೇ ಹೇಳಿದ್ನಲ್ಲ
ಗೊತ್ತಿದ್ದಂಗೆ ಯಸ್ ನಮ್ಮ ಫ್ರೆಂಡ್ ಕೇಳ್ತಿದ್ದಾನೆ ಇದರಿಂದ ಯೂ ಏನ್ ಹಾಕಿದ ಅಂತ ಹ ನಿಮ್ ಕಡೆ ಕೇಳ್ಬೇಕ ಅಂತಿ
ನಂಗೆ ದುಡ್ ಬರ್ತಿದೆ ಅರ್ಸಾಕ್
ಹಾ ಸಿ ಎಂ ನ ಆದ್ರೆ ನಿಮಗೆ ರೊಕ್ಕಾ ಈ ಬಾಯ್ನ ಒಬ್ನೇದನ ಮಾತಾಡ್ತೀರ ಬಾಯ್ ಕೂಟ ಮತ್ತೆ ಬಾಯ್ಸ್ ಕೂಟ ರ್ತೀರ್ ನಂದ್ ಬಿಟ್ಟು ಬ ಮತ್ತ
ಇನ್ನ ಯಾರನು ಮಾತಾಡಿಲ್ಲ ಇನ್ನ ಮಾತಾಡಿಲ್ಲ ಅಂದ್ರೆ ಒಂದು ಹುಡ್ಗಿ ಫ್ರೆಂಡ್ ಆಗಿದ್ದಾಳೆ ಅದ ಹೇಳದ್ನಲ್ಲ ನಿನ್ನೆ ಹಾ ನೆನ್ನೆ ನನ್ ಫ್ರೆಂಡ್ ಒಬ್ಳ ಫ್ರೆಂಡ್ ಮಾಡ್ಕೊಟ್ಳ ಅವ್ಳ ಫ್ರೆಂಡ್ ನ ಅವ್ಳ ಹತ್ರ ಮಾತಾಡ್ದ ಮತ್ತೆ ಇನ್ನೊಂದು ಹಗಿ ಆ್ ಮಾತಾಡದೆ ಅವ್ಳು ಅವಳ ಫ್ರೆಂಡ್ ಅಂತ ಗೊತ್ತಿರ್ಲಿಲ್ಲ ಮಾತಾಡಿದ ಮೇಲೆ ಗೊತ್ತಾಯ್ತು ಹಾ ಹುಡುಗಿನೇ ಮಾಡ್ತಿರ್ತಾಳ ಪಾಪ ಕೌಳು ನಾನ್ ಮಾಡ್ ಅಕ್ಕಿನೊಂದಾಗೆಲ್ಲ ಕರಿ ಮಾಡಿ ಅಂತಾಳೆ ಮತ್ತೆ ಅಕ್ಕಿನ ಅಕ್ಕಿ ಏನೋ ವಾಪಾಸೆ ಮಾಡಂಗಿಲ್ಲ ನೀವೇ ಮಾಡಿ ಮಾಡಿ ಅಂತ ನನ್ನ ಹತ್ರನೇ ಮಾಡ್ಸ್ಕೊತಾಳೆ ನಾನು ಅದಕ್ಕೆ ಬಿಡು ಏನಾಗ್ಬೇಕಂತ ನಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಇತ್ತಲ್ಲ ಅಂತ ನಾನು ಅವಳಗ್ ಮಾಡ್ತೀನ ಅಷ್ಟೇ
ಹಾ ನನಗೆ ಅಂಕು ನೀವ್ ಕಾಲ್ ಮಾಡ್ದೇ ಫುಲ್ ಖುಷಿ ನಂಗೆ
ಅಯ್ಯೋ
ಯಾಲಿ
ಯಾಕೆ
ಮತ್ತತ್ ನೀವ್ ಬಿಟ್ಟು ಯಾರು ಮೆಸೇಜ್ ಮಾಡೋಂಗಿಲ್ಲ ಅದಕ್ಕೆ
ನಂದಿ ಐದು ಮುಗಿದ ಹ್ಮ್ ಐದು ಮುಗ ಮುಗಿದ್ರೆ ಮುಗತತ್ತಲ್ಲಾ ಮತ್ತೆ ಇನ್ನೇಏನ್ ಮಾಡಕ್ ಆಗತ್ತೆ
ಹಾ ಟೈಮ್ ಮುಯತ ನಾ ಕಾಲ್ ಮಾಡ್ತೇನಲ್ಲ ಅದಕ್ಕ
ಹ್ಮ್
ಅದೇ ಟೈಮಿಂಗ್ ಇದ್ರು ಮಾಡ್ಬೋದಲ್ಲಾ ಟೈಮಿಂಗ್ ಮುಗಿದ್ರು
ಅಂದ್ರೆ ಅದು ಇಷ್ಟ ಟಾಸ್ಕ್ ಮಾಡ್ಬೇಕಂತ ಇರುತ್ತಂತೆ ನಂಗೂ ಗೊತ್ತಿ ಇಲ್ಲ ನನ್ ಫ್ರೆಂಡ್ ಏನೋ ಮೂವತ್ ಮೂವತ್ ಮಾಡು ಅಂತ ಹೇಳಿದ್ಲು ಅವ ಅವಳ್ದೇನೋ ಇಪ್ಪತ್ ನಾಲ್ಕಕ್ಕೇನು ಮುಗ್ತಾಯಿತ್ತಂತೆ
ಹೌದಾ
ಹಾ ಅದಕ್ಕೆ ಗೊತ್ತಿಲ್ಲ ಯಾವಾಗ ಮುಗಿಯುತ್ತ ಮುಗಿಯತನ ಮಾಡು ಒಟ್ನಲ್ಲಿ ನಿಂಗೆ ದುಡ್ಡು ವಾಪಸ್ ಬೇಕಲ್ಲಾ
ಎಷ್ಟು ಬಿಡ ಹೌದ ಎಷ್ಟು ಬಿ ಅಮೌಂಟ್ ಬಡ್ತಾ ಎರಡ್ ಸಾವಿ ರೂಪಾಯಿ ಮೇಲೆ ಅಬು
ಇದು ಏನೋ ಎರಡ್ ಸಾವಿರದ ಆರ್ನೂರ್ ಬರುತ್ತೆ ಮಾರು ಅಂತ ಅನ್ಲವ
ಹಾಂ
ಹ್ಮ್ ನಂದುೂಂಗು ಬರುತ್ತಲ್ಲಾ ಅಂತ ಮಾಡ್ತಿದ್ದೀನಿ ನನಗೂ ಟೈಮ್ ಇಲ್ಲ ಹೇಳ್ಬೇಕಂದ್ರೆ ನ ನನಗೆ ಮತ್ತೆ ಸೋಮವಾರ ಇಂಟರ್ವ್ಯ ಇದೆ ನಾನು ಅದಕ್ಕೂ ತ್ಕೊಬೇಕು ಆದ್ರೆ ಇದನ್ನ ಅಯ್ಯೋ ಇಲ್ಲ ನಗೆ ಕೋಡಿ ಕೋಡಿಂಗ ಸ್ವಲ್ಪ ಕಷ್ಟ
ಕೋಡಿಂಗ ಅದು ಟಫ್ ಆಗುತ್ತೆ
ಹ ಅದಕ್ಕೆ ಓದ್ಕೊಳೋಣ ಅಂತ ಅನ್ಕೊತಿದ್ದೀನಿ ಇವತ್ತು ಮತ್ತೆ ನಾ ದೇವಸ್ಥಾನಕ್ಕೆಲ್ಲ ಹೋಗಿದ್ದ ಲ್ಲ ಬೆಳಿಗ್ಗೆಯಿಂದ ಏನು ಮಾಡಕ್ ಆಗ್ಲಿಲ್ಲ ಮತ್ತೆ ನೀವ ಅವಾಗ್ಲೇ ಮ ಮೆಸೇಜ್ ಹಾಕಿದ್ದಾಗ ನಂದು ಡೈಲಿ ಕಾಲೇಜ್ ಇಂದು ಒಂದು ಅಸೆಸ್ಮೆಂಟ್ ಅಂತ ಮಾಡ್ಬೇಕು ಡೈಲಿ ಮಾಡ್ಬೇಕು ಒನ್ ಅವರ್ ಟೈಮ್ ಇರುತ್ತೆ ಅದ್ರಲ್ಲಿ ಮಾಡ್ಬೇಕು ಅವಾಗ ನಾ ಮಾಡ್ಕೊಂತ ಕೊಟ್ಟಿದ್ದೆ
ಹ
ಅಕ್ಕ ಮೆಸೇಜ್ ಆಾತಿದ್ರಲ್ಲ್ಲ ಅವಾಗ ಅದಿಕ್ಕೆ ಹೇಳಿದ್ದು
ಅದಕ್ಕೆ ನಾ ಡಿಪ್ಲೊಮ ಮುಗಿಸಿ ಕೈ ಹೋಗ್ಬಿಟ್ಟೆ ಅದನ್ನ ಕಾಲೇಜ್ ಅದೇ ಕಲ್ಲಿ ಹೋದ ಹೋದಾಗ ಓದಾಗ ಟೈಮು ಸಿಗಲ್ಲ ನಮ್ಗೆ ಓದಕ್ ಮನ್ಸು ಅಲ್ಪ ಹಂಗ ಆಗ್ತದೆ ಈ ಹಾಸ್ಟೆಲಾಲ್ಲಿದಾಗ ಓದಬೋದ ಫ್ರೆಂಡ್ ಜೋತಿ ಏನ್ ಇದಿದ್ದಾಗೆ
ಅಯ ಹಾಸ್ಟೆಲ್ ಅಲ್ಲಿ ಇದ್ದಾಗ ಏನ್
ಆಗಲ್ಲ ಬಾವ ತಕ ಮಾ ಅಷ್ಟಲ್ ತಾ
ನಮ್ಮ್ ಆಸ್ಟೆಲ್ಗೆ ಮೂವ ಜನ ಇದ್ದೀವಿ ನಾವ್ ಒಂದ್ ರೂಮ್ ಅಲ್ಲಿ ಇಷ್ಟು ಗಲಾಟೆ ಮಾಡ್ತಾರ ಗೊತ್ತ
ಹುಡುಗಿಯರ ಜೊತೆ ಮಾತಾಡ್ಂತ ಮಿ ಬಿಡಾ ಮಿ ಬಿಟ್ಟಾಲ್ ಬರ್ತೈಂತ ಮತ್ತ ನಮ್ಮ್ ಫ್ರೆಂಡ್ ಬಂದಪ್ಪ ಈಗ ವಸ್ತತೆ ಹಗೆ ಅೇ ಡಿಪ್ಲೊಮಾ ಯಾವ ಬ್ರಾಂಚ್ ಮಾಡಿದ್ರಿ ನೀವು
ಡಿಪ್ಲೊಮೋ ಇಲ್ಲ ಇಂಜಿನಿಯರಿಂಗ್
ಅದು ಇಂಜಿನಿಯರ್ ಅ ಇಂಜಿನಿಯರ್ ಡರೆಕ್ಟ್ ಇಂಜಿನಿಯರ್ ಹೋದ್ರಾ
ಹಾ ಪಿ ಯು ಮೇಲೆ
ಪಿ ಯು ಪಿ ಯು ಏನ್ ತಗೊಂಡಿದ್ರಿ ಕಾಮರ್ಸ್ ಆರ್ಟ್ಸ್
ಸೈನ್ಸ್ ಸೈನ್ಸ್ ತಗೊಂಡ್ರೆ ಮಾತ್ರ ಇಂಜಿನಿಯರಿಂಗ್ ಹೋಗಕ್ ಆಾಗದು ರ್ಯಾಂಕಿಂಗ್ ಮೇಲೆ
ಅಚ್ಚಾ ಅದ ನಮ ಫ್ರೇಂಡ್ ಒಬ್ ಇ ಅಂದಿದ್ದಪ್ಪ ಅದು ಸೀಮ್ ನಿಂತರನೇ
ಹ್ಮ್ ಹ್ಮ ಇಂಜಿನಿಯರಿಂಗ್ ಹೋಗ್ಬೇಕು ಅಂದ್ರೆ ಪಿ ಪಿ ಯುಸ ಮೇಲೆ ಹಂಗೆ ಹೋಗ್ಬೇಕು
ಇದದು ಡಿಪ್ಲೋಮ ಪಡಿಂಗಿಲ್ಲ ಡಿಪ್ೋಮನಿಂದ ಎಂಜಿಯರ್ ಪಡತಲ್ಲ ಮೂ
ಡಿಪ್ಲೊಮೋ ಅಂದ್ರೆ ಪಿ ಯು ಸಿ ಮಾಡಕ್ ಇಷ್ಟ ಇಲ್ದಲ್ಲಿ ಇರೋ ಡಿಪ್ಲೊಮ ಮೇಲೆ ಹೋಗತಾರೆ ಅಂದ್ರ ಮಾರ್ಕ್ಸ್ ಕಮ್ಮಿ ಬಂದಿರುತ್ತಲ್ಲ ಟೆಂತ್ ಅಲ್ಲಿ ಆ ತರ ಏನಾದ್ರು ಇದ್ರರು ಹ ಮಾಡ್ತಾರೆ ಆದ್ರೆ ಪಿ ಯು ಸಿ ಮೇಲ್ ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲಾ ತಿಳ್ಕೊಂಡಿರ್ತೀವಲ್ಲ ಸೈನ್ಸ್ ಬಗ್ಗೆ ಇಲ್ಲಿ ಈಸಿ ಆಗ್ ಆದ್ರೂ ನಾವು ನಾನು ಬಯೋಾಲಜಿ ತಗೊಂಡ್ಬಿಟ್ಟಿದ್ದೆ ಪಿ ಯುಸಿಯಲ್ಲಿ
ಹ ಹ
ಮೆಡಿಕಲ್ ಹಾ
ನಮ್ಮ ಫ್ರೆಂಡ್ ಅಂತಿದ್ದಪ್ಪ ಅವ್ನ ಅಕಿಂತತ್ರ ಒಂದ ಸಣ್ಣ ಅವನು ಕ್ಲಾಸ್ ಮೇಟ್ ಆಗ್ತಾನೆ ಒಬ್ರದಾರ ಕಾಲ್ ಮಾಡ್ತಾರೀ ಅವರು ಸೈನ್ಸ್ ಮೇಲೆ ಇಂಜಿನಿಯರಿ್ ಮಾಡಣ ತಂದಪಾ ಅದ್ ನೀಮ್ಮ ಇರ್ಬೋದೆ
ಯ ನಾನಲ್ಲಾ
ಏ್ ಹೌದ್ ನೀವು ಅವನು ಅಂದ ಡ್ಯಾರಡ್ ಹಂಗ ಅಂದ ಅವಳ್ದ ಇಂಜಿನಿಯರಿಂಗ್ ಮಾಡಂತ ಅಂದಪ್ಪ ಹ
ಏನು ನಿಮ್ ಫ್ರೆಂಡ್ಸ್ತ ಸೈನ್ಸ್ ಮ ಸೈನ್ಸ್ ಮೇಲೆ ಎಷ್ಟು ಇಷ್ಟು ಜನ ಇಂಜಿನಿಯರಿಂಗ್ ಮಾಡ್ತಿತಾರೆ ನಾನ ಒಬ್ಳೇನ ಇರೋದು
ದು ಹೌದು ಆದ್ರೆ ಅವ್ನಂದಿದ್ದೆ ನೀವು ಮಾಡಿದ್ದೆ ಸೇಮ್ ಐ್ತು ಅದಕ್ಕ ಅಂದೆ
ಹಂಗವ್ ರಾಮ ಒ ನ ನಂಬರ್ ಕೇಳಸ್ಕೊಬಿಡಿ ಹೋಗ್ಲಿ ಯ ನಂಬರ್
ಎಡುದ ಹಿಂದ
ಅಲ್ಲಾ ಅವ್ರಿಗೆ ಯಾರು ಹೇಳಿದ್ರು ಆ ನಂಬರ್ ಇಸ್ಕೊೊಳ್ಳ ಗೊತ್ತ
ಹ ಅವ್್ರ ಅಕ್ಕ ಅಂದಿದಲಪ್ಪಾ ಅವ್ರ ಅಕ್ಕಾನ ಮಾಡಿದ್ಲ ಅಂತ ಅವಡ್ದು ಎಕ್ಸಾಮ್ ನಡಂತತ್ತುಂತೆ
ಹ್ಮ
ಹೆಡೈದ
ಯಾರಿಗೆ
ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ಯ್ಯವು
ನನಗ್ ಎಕ್ಸಾಮ್ ಮುಗ್ದ ಆಗ್ಲೇ ರಜಾ ಕೊಟ್ಟಿದ್ದಾರೆ ಇನ್ನ ಇನ್ ಮತ್ತೆ ಕಾಲೇಜಿಗೆ ಹೋಗ್ಬೇಕೇು ನಾನು
ಹಾ ಇದು ಇೇ ಎಶುಷ ಹಡಿದದು ಕಾಲೇಜ್ ನಾ ಕ ಅಂದೆ ಫಸ್ಟ್ಫಸ್ ಫಸ್ಟ್ ಡಿಪ್ಲೋಮಾ ಸೆಕೆಂಡ್ ಡಿಪ್ಲೋಮಾ ಅಂತ ಇಂಜಿನಿಯರ್ ಫಸ್ಟ್ ಇಂಜಿನಿಯರ್ ಸೆಂಡ್ಂಜಿಯ
ಫಸ್ಟ್ ಇಯರು ಸೆಕೆಂಡ್ ಇಯರು ತರ್ಡ್ ಇಯರು ನ ದಿವಸ್ ರ್ಡ್ ಇಯರ್ ಮುಗೀತು ಇವಾಗ ಫೈನಲ್ ಇಯರ್ ಅಲ್ಲಿ ಇದೀತ್ತು
ಫನಲ್ ರ್
ಹ್ಮ್
ನನ್ಕೇನ್ ಸೀನಿಯರ್ ಒಂದು ಎರಡು ವರ್ಷ ನೀವು ಹ ಮುಚ್ಚೆಪುರಿ ಇವತ್ತು ಮೂರಾಮ್ ಹಬ್ಬ ಅ ಎಂತ ಸುಕ್ಷ ಅ ಎಂತ ಸಾವದು ಮರ ಹನ್ ಕೇಳ್ಬೇಕಕ್ವತ್ತು ರ ಎ ಅವ ಮುಸ್ಲಿಮಂ ಇಲ್ಲಿ ಮಾಡಕ ಮ್ಮಸ್ ಆಸ್ಟ್ರೇಲಿಯ ಮಾಡ ನಮ್ಮ್ ಫ್ರೆಂಡ್ ಕಲ್ದಿದ್ದಾನೆ ಇಲ್ಲಿ ಹಾಸ್ಟೆಲ್ದಾಗಿದ್ದಾನೆ
ಹಾ ಹಾಸ್ಟೆಟಲ್ ಇವಾಗ ಮನೇಲಿಿದ್ದನೆ
ಮನಿ ಹೋದ್ರಿ
ಹ್ಮ್ ಮನೇಲಿ ಇದೀನಿ ಹೇಳತ್ತಿದ್ದನಲ್ಲ ಅವವಾಗಿಂದ ರಜಾ ಕೊಟ್ಟಿದ್ದಾರೆ ಮತ್ತೆ ಹೋಗ್ಬೇಕು ಸೋಮವಾರ ಅಂತ ಹೇಳ್ತ ನಿನ್ ತಿರ್ಗಿ ಆಗ್ನೆಕ್ ಹೇಳ್ತೀರಪ್ಪ ನೀವು
ನೀವು ಕೆಸ್ಕೊಂಡ್ಲ ದನ್ನೇ ಹಾಗೆ ಗದ್ಲ ಮಾಡಂತಿದ್ದ ಗದಲು ಮನೆ ಹೋಗಿದ್ದ್ಯಲ್ಲಾ ಕೆಸಕಳಿಲ್ಲ
ಹ್ಮ್ ಆದ್ರೆ ನಿಮ್ ಫ್ರೆಂಡ್ ಅವದ ಮದ್ ಮ
ಹಾ ಹಂಗೆ ಆಗತಿ ಅದು ಅಲ್ಲಿ ಮನೆಯಲ್ಲಿ ಏನ ನಂಗವಾ ನಿಮ ಹ
ಹ ಅಂದ್ರೆ ನಾನು ಹೇಗ್ ಹೇಳಿದ್ದೀನಿ ಏನೋ ಕೆಲ್ಸ ಮಾಡ್ತಾ ಇದ್ದೀನಿ ಮಾತಾಡ್ಬೇಡಿ ಅಂತ ಅಷ್ಟೆ
ಹೌದಾ ಸಪ್ರೇಟ್ ರಡೂಮ್ ಐ್ತಾ ನಿಮ್ದು
ಅಂದ್ರೆ ರೂಮ್ ಅಮ್ಮ ಬರ್ಸ್ತಾರಲ್ಲ ಮಲ್ಕೊಳಕ ರಾತ್ರಿ ಸಂಗೀತನ ಆ ಹಾಲಲ್ಲಿ ಟಿವ ವಿ ನೋಡ್ತಿರ್ತಾರೆ
ಹೌದಾ ದರಿವಿ ದರಿವಿ ನೋಡ್ತಾ ಇರ್ತಾರ
ಹ್ಮ್ ಧಾರಾವಹ ನೋಡ್ಕೊಟ್ಟ
ಪಪ್ಪ ಇಲ್ವಾ ಇಲ್ಲಾ ಅಂದ್ರಿ
ಕೊಂಡಿರಲ್ಲ
ಹಗೆ
ಹಾ
ಹ್ಮ್ ಅಷ್ಟೇನಾ ಇಬ್ರಾಮನಿನ ಚ ನ ಸ ಹ ಅೇ ನಮ್ ಫ್ರೆಂಡ ಬಂದ ಪ ಫಸ್ಟ್ ಇ ಸೈನ್ಸ್ ಅದ ಅವನು ಕೆಲ ಅಿದ್ದಸ್ೆಲ್ ಹೆಂಗ ಹೆಲ್ ಊಟ ಹೆಂಗೈಐತ ಚಲೋ ಐತ ಅತ್ ಹಟೆಲ್ ಊಟ ಮುದ್ದೆ ಇದ್ದ ಕೊಡ್ತಾರಂತೆ ನಿಮ ಕೊಡತಾರ ಮುದ್ದೆ
ಮುದ್ದೆ ಕೊಡ್ತಾರೆ ಯಾರು ಊಟ ಚೆನ್ನಾಗಿರಲ್ಲ ನಮಗೆ
ಹಾ ಅವನು ಅತಾ ಅಂದು ಬಾಟಿಪ್ಲ ಅವನುಸ ಈ ಸೈನ್ಸ ಅವ ನಾನು ಅವನು ಸೈನ್ಸ್ ಫಸ್ಟ್ ಇರ್ ಅಬ ಈಗ
ಹಾ
ಅವನು ಈಗ ನಾನು ತನ್ನ ನಾನು ಈಗೇನು ಮಾಡ್ತೀನಿ ಅಂತೀಿ
ನನಗಿನ ನಾಲ್ಕೈದು ವರ್ಷ ಚಿಕ್ಕೋರವರ್ಕ್ಕೂ
ಹಾ ನಗಿ ನ ಮೂರ್ ವರ್ಷ ಚಿಕ್ಕೊಂಡಕಿ ಹೊಂಡ ಹಂಗಂದ್ರೆ ಹಂಗಂದ್ರೆ ಇಲ್ಲೂ ಹೋಗ್ತದ ಡ್ಯಾಟ್
ಹಾ
ಕ ಸರಿ ನೀವು ಅಲ್ಲ ಕೃಷಿ ಹೆಂಗ್ ನೋಡ್ತಿದ್ರ ಹೇಳಿ ಸ್ವಲ್ಪ ಸುಮ್ನೆ ಇಡ್ಲಿ ನಿಮ್ದ ಟತ್ ಪರ್ಸ ಅಂದ್ರೆ ಯಾೆ ಈಗ ಅವ ಹೇ ಕಲಂಗ ಹಲೋ ಹಲೋ ಎಲ್ಲ ಆ ತ ಹೋಗ ಪ ತಲಿ ತಿಿನ ಅಂದನ್ ಪ ಎಷ್ಟ್ ತಿಿನ ಅಂತಾನ ಅಂದ್ರಿ ಅದಿನ್ ಕಲ್ ಇದನ್ ಕಲ್ ಆದದ್ರೂ ಯಪ ಕೆಲ್ಲ ಹಕಬ ಬಿಡ್ಲಿ ಹಂಗೆಲ್ಲ ಹಾ ಆ ಭಹತ ತು ಸಿಟಿ ನದಪ್ಪ
ನಿಮ್ ಫ್ರೆಂಡಿಗುನು ಏನ್ ಮಾಡಿ ಗೊತ್ತಾ ಆಪ್ನಾಗ ಡೌನ್ಲೋಡ್ ಮಾಡ್ಕೊಡ್
ಅವ ಅವ ಕಡೆ ೋನ್ ಆಲ್ಲ ಅಲ್ಲ ಮಾತ್ರ ನೀ ಮಗೆ ಬಾಯಲ ಬ
ಕುಡ್ಸವ ಫೋನ್ ಅವನಿಗೆ
ಇಲ್ಲ ಮನ್ಯಾಗ ಕೊಡ್ಸಿಲ್ಲ ಹಂಗ ಬರ್ತಾನ ಬಾಳ ಐತ ಅವ್ರ ಮನ್ಯಾಗ
ಹಓ ಹೌದೇನೆ
ಹ ಅಂಗ ಈ ಫ್ರೀ ಅದೆ ನೋಡಿ ಏನ್ ಬೇಕಂಬತರ್ಬೋದು ಈಗ ಹಂಗೆ ಹಂಗೆ ಮತ್ತಂಗಿಲ್ಲ ಮ ರಕ್ಕೂ ಬಿಿಡೋಂಗಿಲ್ಲ
ಈಗ ಟೈಮ್ ಆಯ್ತು ಹಾ ಮತ್ತೆ ಮಾಡ್ಲಾ
ಹಾ ಮಾಡಿ ಮಾಡಿ
ಹಂ್ೆ ಇಲ್ವ್ ನಿಮಿಷ ಹ್ಮ್ ಸರಿ ಇರ್ತೀನಿ
ಹ
ಹ
ಮತ್ತಿ ಬಂದಾ